ಹ
ಹಾ ಅಲೋ ಹೇಳಿ
ಹಾ ಆರಾಮ್ ಇದೀರಾ ಸರ್
ಹಾ ಆರಾಮ್ ಇದೀವಿ
ಹೂ ಲಾಕ್ ಮಾಡಿದ್ರ ಫೋನು
ಹಾ ಎಲ್ಲಾಕ ಮಾಡಿದ್ದೀನಿ
ಲಾಕ್ ಮಾಡಿದ್ರ ಊಟ ಆಯ್ತಾ ನಮ್ದಾಯ್ದ ಏನ್ ಮಾಡಿದಾರ ನಾ ರಾತ್ರಿ ಊಟಕ್ಕೆ
ರಾತ್ರಿ ಊಟ ಏನಿಲ್ಲ ಊಟ ಆಯ್ತು ಅವಾಗ ಎಗ್ರಸ್ತೇನ್ ಬೇ
ಎಗ್ರಿಸ್ ಎಲ್ಲಿ ಊರಲ್ಲಿ ಮಾಡ್ತಾರಾ
ನಮ್ಮ್ ಬುಲ್ಲಿಿಯ ಅವರು ಅಮ್ಮ ಅಮ್ಮ ಅಮ್ಮ ಮಾಡ್ತಾರ ನಮ್ಮಸನಿ ಅವರ ಅಮ್ಮ
ಹೌದಾ ಅಲ್ಲೇ ತಿದಿದಾ
ಹೂ ಹೌದು
ಯಾರ್ಯಾರು
ಹೂ ನಾನು ನಮ್ಮ ವಸೀಮು
ಚನ್ನಾಗ್ ಮಾಡ್ತಾರ
ಚೆನ್ನಾಗ್ ಮಾಡ್ತಾರೆನ ನೀವು ಬಂದ ತಿನ್ನಿ ಒಂದ್ಸರಿ
ಹೆಂಗ್ ಪ್ಲೇಟಾ
ಹೂ ನಲವತ್ತೈದನ್ ಇರ್ಬೇಕು
ಅಷ್ಟಂದು ದುಡ್ಡಾ
ಹೌದು
ಬಾಳ ಆಯ್ತ್ ನಲ್ವತ್ತೈದ್ ಅಂದ್ರೆ
ಬಾಳ ಆಯ್ತಾ
ಹೂ
ಹೂ
ನಾಲ್ವತ್ ರೂಪಾಯಿ ಅಂದ್ರೆ ತಿನ್ಬೋದಪ್ಪಾ
ನಲ್ವತ್ತು ರೂಪಾಯಿ ಆದ್ರೆ ಹೂ ಹೂ ಹೂ ನಲ್ವತ್ ರೂಪಾಯ ಏನ ಇತ್ತು ಐದ್ ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ ಇವತ್ತು
ಯಾಕೆ
ಹೂ
ಅಲ ಎಕ್ಸ್ಟ್ರಾಕ
ಹೂ ಹೂ ಹನ್ಡ ಹಾ ಹೇಳ
ಎಕ್ಸ್ಟ್ರಾ ಯಾಕ
ನಲ್ವತ್ತೈದು
ಅದೇ ಎಕ್ಸ್ಟ್ರಾ ಎದಕ್ ಮಾಡ್ರಪ್ಪ ಅಂದೆ
ಹೂ ಅವರು ಮಾಡ್ಯಾರ ನಾವ್ ಮಾಡಿಲ್ಲ ಅವರು ಮಾಡ್ಯಾರ
ಟೆಸ್ಟ್ ಐತ
ಹಾ ಟಸ್ ಹ ಟೇಸ್ಟ್ ಐತೆ ಅಷ್ಟರಲ್ಲಿ
ಹೌದಾ ಮ ಸ್ವಲ್ಪ ಹೇಳಿಲ್ಲ ನನ್ ಬಾರ ಅಂತ
ಸ್ವಲ್ಪ ಹೇಳಿಲ್ಲಂತಲ್ಲ ಕೆಲ್ಸ ಮಾಡದತಿದ್ವಿ
ಹೂ
ಹಂಗಿ ಕೆಲ್ಸ ಮಾಡಕ ಇದ್ವಲ್ಲಾ ಇವ ಏಂಗೆ ಹೇಳೇಳ್ಬಿಟ್ಟ ಇವ
ಹಹೂ
ಬೆಳಂಗೆ ಹೇಳಿಬಿಟ್ಟ ಮತ್ತೆ ಎರಡು ಪ್ಲೇಟ್ ತಿಿಂದಿವ ಒಂದ್ ಪ್ಲೇಟ್ ನ ಒಂದ್ ಪ್ಲೇಟ್
ಲ್ಲ ಕೆಲಂದಾಗ ಅವನೇ ಕೊಡತಿದ್ದ
ಹೌದಾ
ಅವ್ರ ರೊಕಾಬಿದ್ದು ಅವ್ರ ಟಿವಿಿಗೆ್ ಎಂಟುನೂರು ರೂಪಾಯಿ ಕೊಡದಿತ್ತು ಇನ್ನೊ ಒಂದ್ ಸ್ವಲ್ಪ ಅದೊಂದಂದು ಎಂಟುನೂರು ರೂಪಾಯಿ ಕೊಟ್ಟ ಹ್ಮ್ ಮತ್ತೆ ಎಡ್ನೂರು ರೂಪಾಯಿ ಅವ್ರು ಬೋಗವಿಖರ್ು ಕೊಡುತ್ತು ಬೋಗವಿಖರ್ಚು ಕೊಟ್ಟ ಅಲ್ಲಿಗೆ ಐದು ಸಾವಿರದ ಅವ ಸಾವರ ರೂಪಾಯಿ
ಹೌದಾ
ಹ್ಮನ್ ನನ್ಗ್ ಬಂದ್ರಕ ತಿನ್ನೆ ಮಾಡಿದ್ದ ಒಂದ ರುಪ್ಯ ತಿಂದಲ್ಲ
ಹ್ಮ್
ಅಲ್ಲ ಕೆಲಸ ಅವಿ ಅದಕ ಖರ್ಚಿಗ ಯತಿನ್ ನೋಡಏ ತಿಿಂದಿಿಲ್ಲ ಒಂದ್ ರೂಪಾಯ ಇವಾಗ ಬರದಕ ತಿನ್ ಅದ ಹ ನೀವು ಕೊಟ್ಟಿದ್ದರ ಅಮೌಂಟ್ ನನಗ್ ಅವತ್ ಮೊನ್ನೆ
ಹ್ಮ್
ಹ ಕೊಟ್ಟಲ್ಲಿ ನೀವು ಎಷ್ಟುಾವಿ ರೂಪಾಯಿ ಕೊಟ್ಟಿದ್ದಲ್ಲಿ ನೀನ
ಹಾ ಹೌದೌದು ಕೊಡ್ನೆ
ಹ್ಮ್ ಹೌತದ ಕಲೆಕ್ಷನ್ ಮಾಡಿದ್ದ ಸಾವಿರ ರೂಪಾಯಿ ನಾನು ಏನು ಇದು ಮಾಡಿಲ್ಲ ಕರೆಕ್ಟ ಆಾಗಿಿ ನಾನು ಎಷ್ಟು ಎಂಟ್ನೂರು ರೂಪಾಯಿ್ ಟಿಗಿಟ ಫೈಟಿಂಗ್ ಕೊಟ್ಟತಿನಿ ಮತ್ತೆ ಎರಡ್ನೂರು ರೂಪಾಯಿ ಬೋಗಣಿ ಕೊಟ್ಟೇಿನ ಇವು ನಮ್ಮ ವಸಿಂನವರ್ ಮನಾಗ ಕಂದಿದ್ವಿ
ಹೌದಾ ಇದ್ಕ್ಕ ಬಾಡಿಗೆ
ಹೋಗಣಿ ಒಲೆ ಅದೆಲ್ಲ ತಂಬು ಕೊಡ್ತೀವಿ ಮಳೆ ಮಳಿ ಚೆನ್ನಾಗ ಆಯ್ತಲ್ ಪಾ ಹೆಂಗ ಏನ
ಹಾ ಇವತ್ತು ಇವತ್ ಗೊಬ್ಬರ ಆಗಿನಿ ಹೊಲ್ಕೋ ಮಳೆ
ಎಲ್ಲ ಆಯ್ತಾರೀ
ಹ್ಮ್
ಜಾರ್ಖಾಂದೆ ಹೋಗ್ಲುದಲ್ವ ದೋರಹಳ್ಳೆಗೆ
ನಾಳೆ ಹೋಗಣ ಮಚಾ
ನಲಿಗ್ ಹೋಗಮ ನಾಳೆ ಖಾಲಿ ನೀ ಓಮ್ ಅಂದ್ರೆ ಓಮ
ನಾ ಸ್ವಲ್ಪ ಒಳಲ ಯಾಕ ಅಲಾ ಕ
ಹಲ್ಲಾ ಹಯ್ಬಪ ಎಲ್ಲಿಿಲ್ಲ ಹೊಲ್ದ ಕೆಲ್ಸ ಮಾಡಪಾ ಮಾಡ ಹೊಲ್ದ ಕೆಲ್ಸ
ಯ ಇಲ್ಲ ಹಂಗಲ್ಲಪ್ಪಾ ಹೊಲ್ದ ಕೆಲ್ಸ ಮಾಡ್ಮೇನ್ ಮೊದ್ಲ ಅದಾಗ್ಲಿ ತಿನ್ನದ್ ಗುಣದ್ ಇರ್ತದ ಮುಂದೆ ಮೊ್ಲ ಅದ್ ಮಾಡಿಕಕ ಪಾ ಮಳಿ ಬಂದ ಮಳಿ ಬಂದ ಮಳಿ ಬಂದ್ ಇವಾಗ
ಇದ ಎಲ್ಲಿ ಹೋಯ್ದು ಕೆಲ್ಸ ನೀನ್ ಇವತ್ತ
ಡೈಲಿ
ಹಾ
ವಷಿನ ಜೊತೆ ಏನ್ ಕೆಲ್ಸ ಮಾಡಿದೆಿ
ನ ಪ್ರಸಂದು ಹೆಲ್ಪರ್ ಹೆಲ್ಪರ್ ಏನಿಲ್ಲಾ ಮೊನ್ನೆ ಒಂದ್ ಮನೆ ಮಾಡಿದ್ವಿ ಐನೂರು ಕೋಟ
ಹ್ಮ್
ಮಾಡವಿ ಅದು ಇನ ಅ ಬಂದಿಲ್ಲ ಅದ ಐ ನೂರ ಅವ್ರ ಯೆನ್ ಆಮ್ಯಾಲ ಕೊಡ್ತ ಅಮೌಟ್ ಬಂದೆ ಆಟೋಮೇಟಿಕ್ ಕೊಟಬೀಡತಾನ್
ಇವತಿಂದು
ಇವತ್ ಸ್ವಲ್ಪ ಸಣ್ಣದಾಗಿ ನಮ್ಮ್ ಹುಷೇನಿನವರು ಒ ಮನೆ ಮಾಡಿದ್ವಲ್ಲಾ ಹ ಿನಿ ಹೌದು ಫಿಟಿಂಗ್ ಚಾರ್ಜ್ ಮುನ್ನೂರೈಐ ತಸ್ಕಂದ ಆ ಬೋಡ್ ಗಿಡ ನಮ್ಮ ಹುಸೇನ ಅಂಚೇರಿ
ಅವ್ರ ಮನೆ ಏನ್ ಕೆಲ್ಸ
ಲೈಟ್ ಫಿಟ್ಟಿಂಗ್ ವಓಡರು ಬೋರ್ಡ್ ಎಲ್ಲಾ ಇದಾಗ ಬಿಟ್ಟಿದವು ಹಳಿವಿದವು
ಹಾ
ಫಿಟ್ ಮಾಡಿದ್ವಿ ಅವ ಎಷ್ಟ ಅ್ರ ಫಿಂಗ್ಂದ್ರ ನಾ ಫಿಂಗ್ ಮಾಡಿದ್ದು ಒಂದ ಮುನ್ನೂರತ್ತುಂದ್ರ ಅ್ರಡ್ನೂ ನಾವಯಟಗ ಅ್ರ ಎರಡುನೂ ರೂಪಾಯಿ ನನು ಕೊಟ್ಟೆ
ಹಾ
ಅಷ್ಟೇ ನೋಡ ಇನ್ನ ಒಂದ್ ಮನದ ಐನೂರು ಬರ್ಬೇಕು ಮತ್ತತ್ ಇವಾಗ ನಾಳೆ ನಾಡದ ಮತ್ತೆ ತಂಗಡಿಗೆ ಹೋಗಬ ವಾ ಕಟ್ಟಿ್
ಹ ಇಡ ನೆ ಮನೆಯಲ್ಲೇ
ಅವ್ ಹಿಡ್ದಾನ ಅವ ಏನೇನಾದ ಅದೊಂದ ಇದ ಯಾವ ಕೆಲಸಲ ಮನೆ ಸಿಕ್ಕರ
ಹಾ
ಸ ಅವ್ ಜೊತೆ ಹೋಗ ಏನಾನ ಸುಮ ನಾನ ಫಿಂಗ್ ಇಟ್ಟಿಂಗ್ ಮಾಡ್ದ್ ಕಾ ಕಾಪ ಕಡಿ
ಹಂಗಂದ
ಹ್ಮ ಹೌದು
ಕಲ್ಕಮ್ಮ ಅದನ್ ಕಲ್ಕಲ್ಲೇ ಏನ್ ಐ ಟಿ ಏನ್ ಮಾಡಿದ್ರೆ ಹಂಗ ನಡತದ್
ಏ ಮಾಡತ್ನ ಐ ಟಿಐ ಅಡ್ಮಿಷನ್ ಮಾಡ್ತ್ನೆ ಇವಾಗ ಎಲ್ಲಿ ನೀ ಅಬ್ದುಲ್ ಗೋಸ್ಕರ ಐ ಎಡ್ಮಮಶನ್ಲ್ಲೇ ಪಡ್ದೆ ನಂತ
ಹ್ಮ್
ಬಾಲ್ಟಿನ ಮಾಡಡ ನ ಅಪ್ಪ ನಿ ಬಿಲಂಗಡಿಿದ್ದ ನಾನ ಯಾವಾಗನ ಆಗ್ಲಿ ಬಿಡ ನಾನ್ ಸುಮ್ಮ್ನೆ ಅಡ್ಮಿಷನ್ ಮಾಡ್ಬೇಕಯ್ತು ನಾನೇ ಮಾಡ
ನೋಡ ಐ ಟಿ ಐ ಮಾಡ ಐ ಟಿ ಐ ಮಾಡಿ ಚೆನ್ನಾಗಿದೆ ಎಲೆಕ್ಟ್ರಿಕೇಶನ್ ಕಲಿ ಅಯಲ್ಲಪ್ಪ ನಾ ಮಾಡ
ಪ್ರಿಪರೇಷನ್ ಆಗೋ ಹ ಆಾಕಿದ ಜಲ್ಲ ಅದು ಎಕ್ಸಾಮ್
ಹ್ಮ್
ಸ್ವಲ್ಪ ಹಗಿಡ್ಬೇಕ ನಾನು ಇವಾಗ ಹಾಕಿದ್ದಲ್ಲ
ಎಲ್ಲ ಅದು ಸೆಕೆಂಡ್ ಪಿಯುಷ್ ಆಗಿರ್ಬೇಕು
ಮ ತು ಟೈಗಡೆ ಹತಾನ
ಹ್ಮ್
ದಿವಸ ಉತ್ತೀರ್ಣರಾಗಿರ್ಬೇಕಂತಾರಲ್ಲ ಸುಮಮ್ಮನೆ ಪಸ್ ಆದ್ರೆ ಉತ್ತೀರ್ಣ ಅಂದ್ರೆ ಫುಲ್
ಉತ್ತೀರ್ಣ ಅಂದ್ರ ಪಾತ್ಲೆ
ಅಷ್ಟೇ ಅಲ್ಲ ಅದೇ ಅದೇ ಅದೇ ಅದೇ ಅದೇ ಹೌ ಕನ್ನಡ ನಮಗೆ ಪಕ್ಕ ಬರಲು ಸಹ ಕೆಳಮು ಅದಕ್ ಹೋದಾಗ ಬರ್ತತ್ತತ್ ಆದ್ರ ಅ್ರ ಅರ್ಥ ಆಗಲ್ಲ
ಹೌದಾ
ಉತ್ತೀರ್ಣ ಅಂದ್ರೆ ತಿಳಿಯೋದಲ್ಲಿ ಪಟ್ ಉತ್ತೀರ್ಣ ಹೌದ ತೀರಣ ಹ ಕಡುದು ಉತ್ತೀರ್ಣ ಅಂದ್ರ ಕನ್ನಡ ಟ್ರಾನ್ಸ್ ೆಟ್ ಬಡದು ಬಾಳ ಈಜಿ ಅಲ್ಲ ಅದೆ ನಾವು ಮಾತಾಡತಿೇ ಬಿಡು ನಮ್ಮ ಉತ್ತರ ಕರ್ನಾಟಕ ಭಾಷೆ ಅದು ಬೇರೆ ಇದು ಉತ್ತೀರ್ಣ ನಾವೊಬ್ಬರು ಉತ್ತೀರ್ಣ ಎಷ್ಟು ಉತ್ತೀರ್ಣ ಆಗಿರ್ಬೇಕು ಪ ಅನಸ್ತದೆ
ಹ್ಮ್
ನತು ಮಾರ
ಅದೇನು ಅದು ಯಾವ್ದಪ್ಪ ಪ್ಪ ಅದ ಹಾಸ್ಟ್ಲ್ ಡಾಯತ್ ಹುಡುಗರ್ದ
ಹೌದ್ ಆತದ ಒ ಹಂಡ್ರೆಡ್ ಪರ್ಸೆಂಟ್
ಹಾ
ಆಯ್ತಾ ಅವ ಅವ ಏನ ಅವ ಹಚ್ಚಿದ್ ನಾನ
ಯಾರು
ಹ ಅವನ್ ಏನ ಆಚಲಾ
ಹಂಗ ಮಾಡಕ್ ಹೋಗ್ಬೇಡ ಅವದೇನ್ ಆಗದಲ್ಲ ಹಚ್ಚಿದ್ಯಾಗ ಡೈರೆಕ್ಟ್ ಬಾ ಅಂತೇಳ್ಬಿಡು ರಕಮೆಂಡ್ ಮ್ಯಾಗ್ ಕರ್ಕೊಂಬ ಬಿಡು
ಅದೇ ಮುನ್ನೊಂದ ಆಗಲಿ ಪಸ್ಟ ಆಮೇಲ್ ಕರ್ಕೊಂತವನಿ
ಹ್ಮ ಅ ಆದ್ಮ್ಯಾಗ ಇಬ್ಬಗ್ ಒಟ್ಟಿಗೆ ಕರ್ಕೊಬ ಬಿಡ್ ಇರ್ಲಾಪ್ಪ ಇರ್ತದ ಹುಡ್ಗನ್ ಜೊತಿ ಒಂದೇ ಬೇಡಿನೇ ಮ ದೇಗುಡ ಕಡೆ
ಹ್ಮ್
ಹ್ ನ ನ ಲಕ್ಕ ಬೇಡ್ನಾಗ ಆಕಾಡಿ ಕಡಬಿದ್ರೆ ಸಾಕ್
ಹೌದೌದು
ಹಂ ಮತ್ತಾಡ ಅಡ್ಜಸ್ಟ್ ಮಾಡಿಕೊ
ಹ್ಮ
ಬಾಳ ಪೂಊಟ ಕೂಂದಸ್ ಒಂದು ಚಿಕನ್ ಪಿಸ ಕಮ್ಮಿ ಹಾಕ ನಡಿದ್ದ ನಾವ್ ಹಂಗ ಮಾಡ್ತ್ರ ರಕಮೆಂಡಮ್ಯಾಗ ಹೋಗಿದ್ದೆ ದೇವ್ರಕ್ಕ ಏನ್ ಚಿಕನ್ ಪೀಸೆ ಹಾಕುತ್ತಿರಲಿಲ್ಲ ಸಾಂಬಾರ್ ಹಾಕ್ತಾರ ನಮಗ್
ಹ್ಮ್
ಅದಕ್ಕೆ ಒಬ್ಬ ಒಂದ ದೋಸ್ತ್ ಮಾಡಿಕಂದ ಅವನಿಗೆ ಆಕೆಲ್ಲಾಕಿ ದ್ದೆ ಕಡೆ ಹ ಅವನಿಗೆ ಹಾಕವೇಲ್ಲ ನಾ ಹಾಕತಿದ್ದೆ
ಹಂಗೆಗೆ ಇಷ್ಟ ಅಲ್ಲ ಅಂದ್ರೆ ಸ್ವಲ್ಪ ಇದ
ಹ ನಿಮ್ಮದ್ರಾಗ ನಂಗೆ ಯ ಅ್ರ ರಾಂಡ ಅವ್ರರಿಗೆ ಚಿಕನ್ ಕೊಡಲ್ಲಾನ
ಲ್ಲ ಎಲ್ಲಾರಗ ನ ಎಲ್ಲಾರಗ ಈಕ್ವಾಲಿಟಿಯ ಅಂದಮ್ಮ
ಹ ಅಲ್ಲಿ ಬಿಸ್ಗಿದ್ದನಲ
ಹ್ಮ್
ಮಕ್ಕಳ ಹಾಸ್ಟೆಲ್ನಲ್ಲಿ ಸೈಗಿನ ಹಚ್ಚಂದ್ರ ಬರ್ಲ್ಲ ಹಾಸ್ಟೆಲ್ನ ಬಿಟ್ಟವರು
ಹಾರ ಏ ಬರಲ್ ಮ ಅವ್ರ ಬರಲ್ಲ ನಾವೇನ್ ಮಾಡಿದ್ದ ವ ಹುಡುಗ ಪೀಸಿನೇ ಬೇಡ ಐಟನ ಮಾಡಮ್ಮಂತತ್ ಮಾಡಿದ್ದ ನಾನು
ವಾಸಪ್ ಗ ಮಾಡ ಐಟ ಅವಲ್ಲಿ
ಪಿ ಜಿ ಮಾಡ್ತೀನಿ ನಾನು ಪಿಜಿ ಮಾಡಿ ಏನೋ ಮಾಡತ್ತನ್ ಅಂತನಾವ ಎ ನಾ ಹೇಳಿದ್ನಲ್ಲ ಏನಂತಾನ ನಮ್ದವಲು ಇಲ್ಲೂ ಅದೇ ಮಾಡ್ಸಮ್ಮ ಅಂತನ ನಲ್ಲ ತಾನ ಇದಾದ್ದಲ್ಲ ಹುಡುಗ ಇದ್ ಮಾಡ್ರೆ ಮುಗಿತತ್ ನೋಡ್ ಹೌದಲ್ಲತ್ತ ಬುಡೋ ಡಿರಿ ಕಂಪ್ಲಟ್ ಆಗತ್ತನ ಅದನ್ನ ಬುಡದಿಲ್ ನೋಡ್ಬೇಕಾದ್ರೆ ಲೇ ನಾನ್ ನಾನ್ ಬ ನನಗೆ ಏನ ಹೇಳರೇ ಮಾಡಿದ್ದೆನ್ ನನಗ್ ಮಾಡಿದ್ದು
ಹ್ಮ
ಹೇಳೆಲ್ಲ ಇದುವರೆಗೆ ಆದ್ರೆ ನನ್ ಮೈಂಡ್ ಅಂತ ನನ್ಗ್ ಯಾರ ಹೇಳಿದೆ ಅವರು ತಮ್ಮ ಲಾಲ್ ಹೇಳಿದೆ ನನಗ
ಹ್ಮ್
ಹೇಳ ಅಲ್ವ ಡೈರೆಕ್ಟ್ ನಾನಲ್ಲಿಗ್ ಬಂದರ ದೌಲಗ್ ಹೋಗಿ ಹಾಸ್ಟೆಲ್ಲಿನ ಹೇಳಂತ ಹ್ಮ್ ಆಯ್ತುಂಬ್ತ್ ಸಿಟ್ಟ ಬಂದಿತ್ತ ನನಗ್ ಬೈಬೇಕ ಅಂತ್ ಏನ್ ಮಾಡ್ಲಿ ದೌವಲ್ನ ಹೇಳಪ್ಪಾ ಅಂತ ಅಂದ ನಾ ಬೈದ್ ಆತಗ ಇಲ್ಲೊ ಏನ್ ಮಾಡ್ಲಿಇವಾಗ ಅಲ್ಲ ಒಂದ್ ವರ್ಷ ಇದ್ರಿಲ್ಲೋ ಒಂದ್ ವರ್ಷ ನಮ್ಮ್ ಮೋಸಿಮ ಕೂಡ ಕೆಲಸ ಕಳಸ ಅಂದ್ರ ಕಳಸಲಿಲ್ಲ ಅವರು
ಹ್ಮ
ಅಕ್ಕಪ್ಪ ವೈಕಂತ ತೋಲಂಗ ನಾನೇ ಬಿಟ್ಟ ಬಿಟ್ಟು ಅಡಿಕೇನೆ ಇ ಏನ್ ಅಂದಂದ್ರ ಅಷ್ಟ ಮಾಡಿ ಕೊಟ್ಬ ಬಿಡ ಮತ್ತ ಏನ್ ಮಾಡತ
ಹೌದಾ
ಹ್ಮ್ ಇವ ನಮ್ ದೌಲ್ ನಮ್ ದೌಲ್ ಅಲ್ಲ ನಮ್ಮ ಇವ ಇದು ನಮ ಕ್ಲಾಸ್ ಮೇಟ್ ದೌಲ್ ಹಾ ಕಾಲಿಂಗ್ ಮಾತ್ತ ನಾ ಇಕ್ಕಡಿ ಬೇರೆ ಮಾತಾಡಕತ್ನಿ ಅಲೋ ನಾಮ ವಸಮ ಹಾ ಏಂತಾನ ಇದ್ರ್ದ ಹ ಹಡು ಅದೇ ಹೇಳ್ತಾನ ಇವಾಗ ಹೋಗ್ ಬಂದವಿ ಕೆಲ್ಸದ
ಹ್ಮ್
ಹ ಇೇ ಇದ್ದ ಅ ನಿಂತವ್ ನೋಡ ಇಲ್ಲೊಂದ ಎರಡು ಹುಡುಗರು ಇದ್ದು ಚಾಪುರಿ ಇವರು ಹುಡುಗರು
ಹಾ ಹಾ
ಎಲ್ಲ ಎಲ್ಲೆಲ್ಲ ಅಂದಿಲ್ಲ ಅಂದಿಲ್ಲ ಆ್ ಹುಡುಗರು್ದು ಇಲ್ಲೆ ಇದ್ದು ಅವೆಲ್ಲ ಗುಡಿಮ್ಯಾಲ ಮಕ್ಕತ್ರ ದೇವ ಅಂದ ಮೇಲೆ ಮಕ್ಕಾ ಬಡದು
ಎಲ್ಲಿ ನಿಮ್ ಗುಡಿಮೆ ಅಲ
ಹಾ ಅಲ್ಲಿ ಮಕ್ಕ ಬರದ ಹಂಗೆಲ್ಲ
ಹಾ
ಮಕ್ಕತಿವಂತ ಹುಡುಗರು
ಇನಾತ್ ಮಕೇ
ಇಲ್ಲಗಲ್ಲ ಮ್ಯಾಲ ಮಲ್ಕಂಗಿಲ್ಲ ಅಂದ್ರನು ಹುಡುಗ ಹೋಗ್ತದ ನೋಡದು ಸದ ಅಲೋ
ಯಾರು ಅಂತ್ರ ಇಾಗ ಮಲ್ಕಕ್ಕಲ್ಲಿ
ಆ ಸೋತಿ ಒಬ್ಬ ಹಬ್ಬಳ್ಳಾವ ಒಬ್ಬಬ ಪ್ರಭನ್ ಮಗ ಹ್ಮ ಬಾಳ ಶಣಾರ ಉಂಟ್ರ
ಹೌದಾ
ಹ್ಮ
ಹ್ಮ್ ಸರಿ ಹ್ಮ್
ಹ್ಮ
ಮತ್ತೆ ಏನ್ ಸಮಾಚಾರ
ನೀನ್ಲ್ಲ ನೀನ್ ಹೇಳ್ಬೇಕ ಅದು ಹೆಂಗದು ಹೆಂಗ್ ನಡ್ದದ ಟ್ರೈನಿಂಗ್ ಅದು
ಹಾ ನದ
ಹಾ
ಹ್ಮ್ ನಡದ ಅಷ್ಟ ಹಂಗೆ ಕಂಟಿನ್ಯೂ
ನೋಡ್ದೆ
ಮಚೆ ಒಂದ್ ಫೋನ್ ಮಾಡ್ದ ಆಮೇಲೆಸ
ನೀ ಹೌದಾ ಇಷ್ಟು ಬೇಗಾನ ಆಯ್ತಾಯಯ್ತು ಮಗ
ಹ ನೀನಸೆ
ಹಾ ಓಕೆ ನಾನೇ ಇವಾಗ ನೆಕ್ಸ್ಟ್